ಹಾಳ
ಇ ಡ್ರೈವಿಂಗ್ ಲೈಸೆನ್ಸ್ ಮಾಡ ಏಡ್ ತೋತಾರ
ನಂದಾ
ಹಾ
ಟೋಟಲಿ ನಾಲ್ಕ್ ಸಾವಿರದಾಗ ಆಯ್ತ್ ನೋಡ ನಂದು
ಪೂರಾ ಅಂದ್ರ ಟೆಸ್ಟ್ ನೀ ಕೊಟ್ಟ ಬಂದನೆ
ಆ
ಟಸ್ಟ್ ನನು ಗಾಡಿದ ಕುಟುಂಬದೇನೆ
ಹ್ಮ ಎಲ್ಲಾ ವೆಹಿಕಲ್ ನಮುವೆ
ಹ್ಮ ಹ್ಮ್ ಹ್ಮ್
ಆರ್ಟಿದಾಗ ಪರಿಚಯ ಇದವ್ರದ ನಾನು ಅವ್ರ ವೆಹಕಲ್ ಯೂಸ್ ಮಾಡಿದ್ದನೆ ನಾನು ಕಾರಾರ್ ಪ್ಲಸ್ ಬೈಕ್
ಹ್ಮ್ ಹ್ಮ್ ಹ್ಮ್ ಅಂದ್ರ ನಿಮೂ ಆತಾವ ಓನ್ದಂಗತವ
ಹ್ಮ್
ಇಲ್ಲ ಡ್ರೈವಿಂಗ್ ಸ್ಕೂಲ್ ಮುಖಾಂತರವ ೇನುವು ಇಲ್ಲ ಇಲ್ಲ ಹಚ್ಚದಲ್ಲ ಅವರು ಇಂಗ್ಲಷ್ ಮಾಡಸ ಕೊಡ್ತೀನಿ ಅಂತಂದ್ರ ಜೈಸ್ ತೋರು ಏಳು ಸಾವಿರ ಆರ್ ಸಾವಿರ ತೋತಾರ
ಹಾ
ಅ ಕೇಳ ನಮ್ ತಮ್ಮಂದ ಒಂದ ಎತ್ತು ಗನ ತೆರತೀನ್ಲತ್ತ ನಾ ಒಬನು
ಯಾರು ಮಾಳಂಗಿಂದ
ನಾಳೆ ಅಂದ ಡ್ರೈವ್ ಲೈಸೆನ್ಸ್ ಮಾಡಸಕೊಡು ನಾ ಬೆಂಗ್ಳೂರ್ಗ್ ಹದ್ತೀನಿ ಅದು ಮಾಡ್ತೀನಿ ಅದ ಮಾಡ್ತೀನಿ ಹೇಳ
ಬೆಂಗ್ಳೂರ್ ಬ್ಯಾಡು ಕಸ್ಬಾಡು ಪಾಸ್ವರ್ಡ್ ಏನಲ್ಲ ನನಕಿನ ಪೂರ ಆತತ ನೋಡತ್ ನನ್
ಯಾಾರ ಹೇಳ ಹೇಳ ಅದೇ ಹೇಳತನಿ ಬೇಡ ಅಂತ ಹೇಳತನ ಸುಮನೆ
ಮ ಇಲ್ಲೇ ಮಾಡು ರವೆ ಸಪೋರ್ಟ್ಗನ್ ಹರಾವ ದೊನಿ ಬಾಡಿಗೆ ಅವ ನನಗ ಎಸ್ ಸರಿ ಫೋನ್ ಅಚ್ಚನ್ ಗೊತ್ತಿಲ್ಲ ಅವ್ನ ಅಲ್ಲಿದ್ದವನಿ ಮಗ ಬಾಡಿಿಗೆ ಹ್ಮ್
ಹಾ ನಡ್ಸಕ್ ಹೋತೀನಿ ಅಂತ
ಬೇರೆ ಅವ್ರ್ದು
ಹಾ ಗಾಡಿನ ಗಾಡಿ ಏನ್ ಮಾಡ ಷ
ಹಾದೇ ಏನಗ ದವಏ ಮೂರ್ ನಾಕಕ್ ಲಕ್ಷದ ಬರ್ತವೆ
ಹಂಗೇನ್ ಅನ್ಕೊಂತೀರಿ ಮೂರ್ನಾಲ್ಕು ಲಕ್ಷ ರೇಷನ್ ಏನ್ ಅದೇನ್ ಅಗರಧ ಕಾರ
ಹ ನೀನು ಅದನ್ನು ಬೇಡ ನನ್ಗ ಪೂರಾ ಸಸ್ತದಾಗ ಬರಂಗ ಇನ್ನೊಂದ ಐಡಿಯಾ ಹೇಳ
ಹೇಳ
ಎಮ್ ಎಲ್ ಎ ಹೆಂಗಾರ ಮಾಡಿ ಪರಿಚಯ ಮಾಡುಕ್ಕೋ ಎಮ್ ಎಲ್ ಎ ಕಾರ್ ಲೋನ್ ಅಂತ ಕಾರ್ ಲೋನ್ ಅಂತ ಇವು ಇದ್ರ ಮ್ಯಾಗ ಬರ್ತಾವ ಸಬ್ಸಿಡಿ ಕಾರ್ಸ್ ಬರ್ತಾವ
ಬಡ್ಡಿ ದೇವ್ರರ ಜರ ಅಂತ ಅ ಅವೃತ್ರಿ ಎಂ ಗಣೇಶ್ ಮಾಡ್ತ
ಎಲ್ಲ ಗೌರ್ಮೆಂಟ್ ಕಡೆಯಿಂದಾನೇ ಬರ್ತದ ನೀನ್ ಬಂದ ಮೇಲ್ಲ ಅದು ಇ ಎಂ ಐ
ಅರ್ಧ ರೊಕ್ಕ ಅವ್ರು ಕೊಡ್ತಾರೆ ಮೂರ್ ಮೂರ್ ಲಕ್ಷದನ ಅವ್ರು ಕೊಡ್ತಾರ ನಮ್ಮ ಹು ನಾ ಉಳುಕಿದ್ದು ನಾವು ಕಟ್ಟಬೇಕು
ಹಾ ಉಳ್ದಿದ್ ನೀನ್ ಕೈಟ್ಗೆ ಬೇಕ್ ನೋಡು ಅಂದ್ರೆ ಅದಕ್ಕೆ ಎಂ ಎಲ್ ಎ ಕಡೆ ಯಿಂದ ಸ್ವಲ್ಪ ಸಪೋರ್ಟ್ ಬೇಕು ಅವ್ರ ಸೈನ್ ಬೇಕು ಡಾಕ್ಯುಮೆಂಟ್ಸ್ ಜಲ್ದಿ ಸೈನ್ ಆಯ್ತಪ್ಪ ಅಂದ್ರ ಆಯ್ತ ಅಪ್ರೂವಲ್ ಆಗ್ತಾವ ಆಲ್ಮೋಸ್ಟ್ ಥಾರ್
ಹಾ ತೊಂಡೆ
ಹಾಂ
ಏ ಅದೇನ್ ದೊಡ್ಡದಲ್ ಬಿಡು ಆಮೇಲೆ ಕೈಲಸನ್ ಸೈನ್ ಮಾಡುಸ್ದಂಗೆ ಮಾಡಿಸ್ತೀಯಾ
ದಲ್ಲ ಅದೇ ದೊಡ್ದದು
ಏ್ ಮಾಡಿಸ್ತೀವೋ ಹಂಗೇನಿಲ್ಲ ಆ ಕಡೆ ನಮ್ ದೇವನೊಳಿಗೆ ನಮ್ಮ ಯಾವದ್ರ ಪೂರ್ ಸಪೋರ್ಟ್ ಆದಧು ಕಾಂಗ್ರೆಸ್ ಪಾರ್ಟಿ ಅದ ಏನಿಲ್ಲ ಸುಮ್ನೆ ಹೋದ ಸೈ ಮಾಡ ಕೊಡ್ತಾನ ಅಂತರ ಏನಿಲ್ಲ
ನಾನು ಆ ಕಡೆ ನನಗ್ ಪರಿಚಯಾರೋ ಈ ಕಡೆ ಪರಿಚಯ ಇಲ್ಲ ಎಂಎಲ್ಎಗಳು ಆಗ ಆ ಕಡೆ ದುನಿಯದಿ ಈಗ ಈಗ ನಾನು ಬೇರೆಯವ್ರಗ ಅಂದ್ರೆ ಒಂದ್ ಎರಡು ಮೂರ್ ಕಾರ್ ಹಾಕ್ಸ್ ಕೊಟ್ನಿ
ಹ್ಮ್
ಶಿಕ್ಷೆ ಅಂದ್ರೆ ಇಲ್ಲ ನಾನ್ ಬಿಜೆಪಿ ಕ್ಯಾಂಡಿಡೇಟ್ ನಾನು ಜೆಡಿ ಎಸ್ ಕ್ಯಾಂಡಿಡೇಟ್ ಕೈಲಿ ಮಾಡಿಸಿದ ಆಕ್ಷೆ ಕೊಲ್ಯ ನಾನನ್ ಅಂತ ಅಂದ ನಮ್ಮ ಮಾಮ
ಹ್ಮ್
ವಲ್ಯ ಅಂದ್ರೆ ಬಿಡಪ್ಪ ನೀನ್ ಇಷ್ಟ ಅದ್ರಾಗ ಏನ ಫೋರ್ಸ್ ಆದ ಅಕ್ಷ್ಯಾಕ್ ನೀನ್ ಅ ನಾನಂದೆ
ಹ್ಮ್
ಬಂದ್ರುನು ವಲ್ಯ ಅಂತನ ಲೆಕ್ಕಾಕ ನಮ್ಮಮ್ಮ ಗಾಡಿ
ಹ್ಮ್ ಹಂಗೆ ಇರ್ತಾವ ಕ್ಯಾಂಡಿಡೇಟ್ ಬೇರೆ ಇರ್ತಾವ ಪಕ್ಷಗಳು ಬೇರೆ ಇರ್ತಾವಲ್ಲಾ
ಹಾ ಹಾ ನಂದು ಬಿಜೆಪಿ ಏನಿದ್ರು ಬಿಜೆಪಿ ನಾು ಶಿವನ್ಗೊಂಡ್ ಕೈ ಮೇಲೆ ಆಕೇಂತ ನೀವರು ಕೈ ಮೇಲೆ ವ್ಯಾಡ ಅಂಬ ಮಾತಾಡಿದ ನೋಡಪ್ಪಾ ನೀನ್ ಎಷ್ಟ ಂದಲ್ಲ ಅಸ್ಟಿಕ್ ಮತ್ತೆ ಏನ್ ಮಾಡ
ಅವರುಾಕಲ್ ಹಂಗೆಲ್ಲ ಪಕ್ಷಗಳು ಇರ್ತಾವವು ಅಲ್ಲಿ ಎಲ್ಲ ಬಾಳತವ ಮತ್ ಮುಂದ್ ಆ ಕಡೆ ಬಿಟ್ಟು ಈ ಕಡೆ ಬಂದನಾ ಸಿಗುತ್ತ ನ ಅಂತ ಹಿಂಗತ
ಏನೇನ ಆಗಲ್ಲೋ ಇನ್ ಇದ್ರೂ ಆಮೇ ಹೋಗಿ ನೀನು ಪ್ರಚಾರಕ್ಕೆ ಹೋತಾನ ಏನ ೃಂದವತನ ಏನಿಲ್ಲ ಸುಮ್ನೆ ಓಟ್ ಹಾಕದ ಅಷ್ಟೇ ಬಿಜೆಪಿ ಗೆದ್ದು ಬಿಟ್ರೆ ಏನಿಲ್ಲ
ಹಂಗಗೆನ ಅ್ರ ಟ್ ಹಾಕ ಬ ಬಿಜೆಪಿ ಅಂದ್ರ ಗೊತ್ತಿರ್ತಲ್ಲ ಇಲ್ಲ ಯಾಂದ್ರ ಊರ್ ಸ ಪೋರ್ಟರ್ ಇರ್ತಾರ ಈ ಊರ್ಲ ಒಂದು ಪಾರ್ಟಿಿಗೆ ಇರ್ತಾರಲ್ಲ ಈಗ ನಿಮ್ ಗೋಪಾಳ ಗೋಪಾಳ ಪುರ್ದಾಗ ಜೆಡಿ ಎಸ್ ಸಿ ಸಪೋರ್ಟ್ ಮಾಡಾರಾರ
ಜೆಡಿಎಸ್ ಬಾಳ ಸಪೋರ್ಟ್ ಇಲ್ಲ ಅಲ್ಲಿ
ಅಂದ್ರೆ ಅದಾರ ಒಬ್ರನ ಒಬ್ರನ ಇರ್ತಾರ ಊರ್ ಕಡಿಲಿಂದಾ ಮತ್ತೆ ಈಗ ನಿನ್ನಫೈಲ್ಗಳೆಲ್ಲ ಸಲಗೊತ್ತ್ ಹಿಂಗ ಯಾ ಕಾಂಗ್ರೆಸ್ ಯಾವ ಪಾರ್ಟಿ ಅದನ ಅಂತ ಕೇಳಿದ್ರೆ ಇಂತ ಮನ್ಯವ್ ಹಿಂಗ ಅಂತಂದಂದು ಗೊತ್ತಾಗ ಬಿಡ್ತದವರಿಗೆ
ಗೊತ್ತ್ದ ಗೊತ್ತ
ಹ ಮದ ಅಲ್ಲ ಎಲ್ಲಾ ಎನ್ಕ್ವೈರಿ ಆಗ ಸ್ನಾರಿಗೆ ಬರ್ತಾವ ಲಾಸ್ಟಿಗೆ ಸೈನ್ಿಗೆ
ಅದೇ ನನಗೇನಪ್ಪಾ ಇವ ಪರಿಚ ಚಾನಾಕಿ ಕರಿಯಮ್ಮನ್ ಚಿಕ್ಕಮ್ಮನ ಮಗ ಒಬ್ಬನ ಫುಲ್ ಕ್ಲೋಸ್ ನನಗೆ ಎಮ್ ಎಸ್ ಪಾಟೀಲ್ ಅಂತ
ಹ್ಮ್
ಹ ನಾನನ್ ಪರ್ಚೆ ಮಾಡಿಕೊಂಡೆ ಕರೆಮ್ಮ ಹಿಂಗಾಗಿ ಕೊಟ್ಟಿ ಅಡ್ಗಾಡಿ ನಮ್ಮಗಾ ಂತನ ಬ್ಯಾಡ ನು ಒಡ್ಡ ಒಳ್ಳೆ ಅಂತಾನ
ಹ್ಮ್
ಅದಕ್ಕೆ ನೋಡ್ಬಕ್ ಏನ್ ಮಾಡೋಬೇಕ ಮಾಗೆ ಹೇಳದ್ರ ಕೇಳಲ್ಲ ಹಾಗಗೇನ
ಹ್ಮ್ ಆಯ್ತ ಈಗ ನೀ ಮಾ ನಡಸ್ತಾನ ಆಯ್ತ ನೀನೇ ಬಿಟ್ಟು ಬಂದನ್ ಗಡಿಡ್ತಾನ
ಈಗ ಅದೇ ಗಾಡಿನೇ ಅಲ್ಲೇ ನಿಂತದ ಅದು ಮೊನ್ನೆ ಎಲ್ಲಿಗೆ ಹೋಗಬೇಕು ಅಂತ ಹುಡು ಕೇಳಡಿದಂತ ಡ್ರೈವರ್ಗಳಿಗೆ ಯಾರಾನ ಬರ್ತಾರನಂತ ಯಾವ ಯಾರು ಹೋಗಿಲ್ಲ ಅಂತ ಪಾಪ
ಹ್ಮ್
ಅ ಇಷ್ಟ ನಿಂತ ನಂತೆ ನಿನ್ನೆ ಯಾರ ಬೇರನ್ ಕರ್ಕೊಂಡ್ ಹೋಗಯ್ ಬಂದ ನನ್ ಕೊಪ್ಳಕ
ಹ್ಮ್ ಹ್ಮ್ ಬಪಳ ಕೆಂಜನಾದ್ರಿಗೆ
ಇಲ್ಲ ಅದು ನಮ್ ತಮ್ಮಂದೊಬ್ಬ ಟೇಸ್ಟಿ ಕಿತ್ಕೊಂಡ ಬರದಿತ್ತು ಅಲ್ಲಿಂದ
ಹ್ಮ್
ಅದಕ್ಕೆ ಹೋಗಿದ್ರು
ಅತಂಗ ಇ ಕಡೆ ನೀನು
ಎ ಈ ಕಡೆಪ್ ಹಯಪ್ಪ
ಯಾಕಾ ಹಿಂಗ್ಯಾಾಕ ಆಯತತ್ ಯಾಕ್ ಬಿಟ್ಟು ಬಂದಿ ಹಾಕ್ ಬಲಯಟ್ಟೆಏ ಹೊಲ ಮನೆ ಮಾಡ್ಬೇಕಂದಂತ ಬಿಟ್ಟ ಬಂದ್ಯಾಏನ್ ನೀಗ್ಲಿಲ್ಲ ಅಂತ ಬಿಟ್ಟು ಬಂದ್ಯಾ
ಹೊರಕ್ ಬರಕಕ್ ಇದ್ತು ಅವ್ರ ನಮಗೆ ಹಾ ಅದಲ್ಲಿ ಎಲ್ಲ ಎಂದ ಕಾಯ ಬಿಡು
ಮಾವಗಏನ ಪರಕ್ ಬಂದ್
ಹ್ಮ್ ಅಂದ್ರ ಸಪ್ಪು ಸಿಟ್ಟ ಜಾಸ್ತಿ ಅತ್ತಗ ಅ ಜಾಸ್ತಿ ಇದ್ರು ಪರವಾಗಿಲ್ಲ ಎಲ್ಲಾ ಟೈಮ್ ಅಡ್ಜಸ್ಟ್ ಮಾಡಿಕಕಂತವಿ ಎಲ್ಲಾ ಟೈ ಆತದನ್ನ ಅಡ್ಜಸ್ಟ್ ಮಾಡ್ ಕೇ
ಅಲ್ಲಾ ಸಿಟ್ಟಂದ್ರ ಯಾವ ವಿಷಯದ ಸಿಟ್ಟು
ಹಿಂಗೆ ಒ ಹಂದಿನ ಅದು ಊರಗ ಬೇರೆ ನಿಮ್ ಕ್ಯಾಶನ ಹುಡುಗರು ಪರಿಚಯ ಇದವು ನನ್ಗ ಆ ಹುಗರು ಏನ್ ಮಾಡ್ಬಿಟ್ಟು ಮೋರಮ್ ಬಟ್ಟೆಗರೈ ಅಂತ ಹೋಗ್ಯವ ಅವು ದುರ್ದ ಇವಕ್ ಅವಕ್ ಆಕ್ಸಿಡೆಂಟ್ ಆಯ್ಯ್
ಹ್ಮ್ ಹ್ಮ್ ಹ್ಮ್
ನಾನ್ ಅಲ್ಲೇದ್ದವ ಇಲ್ಲ ಅವ್ರದ್ದ ಅವ್ರದ್ದ ಓನ್ ಬೈಕ್ ಕೊಂಡ ಹದಿರ ನಾನ ಅಲ್ಲಿ ದೇರದಾಗ ಇದಿದ್ದೆ ಹಿಂಗ ಮತ್ತೆ ಯಾರ್ಯ ಅಲ್ಲಿ ಊರಿನ ಹುಡುಗರಪ್ಪ ಆಕ್ಸಿಡೆಂಟ್ ಆಯತದ ಅನ್ಕ್ ಮತ್ತೆ ಹೋಗಿಗೆಲ್ಪ್ ಮಾಡ್ಬೇಕಕ್ ಅಂತನಾ
ಹ್ಮ್
ಇಮಿಡಿಯೇಟ್ಲಿ ನಾವು ಹೋಗಿ ಅವಕ್ಕೆಲ್ಲ ಹಾಸ್ಪೆಟ್ಲ್ಗ್ ಹಾಕಿ ಎಲ್ಲಾ ಟ್ರೀಟ್ಮೆಂಟ್ ಕೊವಿ ಮನೆಗ್ ಬರಕ್ ಸ್ವಲ್ಪ ಲೇಟ್ ಆಯ್ತು ನೈಟ್ ಎಂಟೂರ ಎಂಬತ್ತ ಆಯ್ತು
ಹ್ಮ್
ಅಂತದಕ ಯಕ ಅಡ್ಡಾಡ ಹೋಗಿದಿ ಯಾ ಯ ನನ್ಗ್ ಅಂತ ಕೆಲ್ಸ ಮಾಡಂತ ಯಾರು ಹೇಳ್ಯಾರ ಎಲ್ಲ ಹೋಗಬಾರ್ದು ಹಂಗ ಹಿಂಗ ತಿ ಓ ಅಸ್ಮತ್ಫಾರ್ ಎಸಾಲ್ ನಾವು ಗಾಡಿ ಮಗೆ ಇತ್ನಾಕು ತಿರಿಗಡ್ತ ತಿಗಡಯತ್ನ ಆಗ್ತಾ ನಾವ ಸತ್ರ ನಮಗಿಂದಗಡೆ ಯಾರ ನಾನ್ ಹಿಂಗಂದೆ
ಹ್ಮ್ ನಾಳೆ ಅವ್ರ ಅಲ್ಲಿ ಇದ್ರೆ ಬರೋ
ಹಾ ಈಗ ನಮ್ ಜಾಗದಾಗ ಅವ್ರ ನಾಳೆ ಎಲ್ಲ ಇದ್ರಪ್ಪ ಅಂದ್ರ ನಾವು ಹೋಗ್ಕ ಅಂದ್ರ ಅವ್ ಬರ್ತಮ್ಮಂತ ಏ ದಡ್ಡ ದೊಡ್ ಮಾತಾ ಕಲ್ತಿ ಹಂಗ ಆಯ್ತ ಹಂಗಾಯ್ತು
ಹ್ಮ್
ನೀ ಗಾಡಿ ಫುಲ್ ರ್ಯಾಶ್ ಹೊಡತಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಏನ್ ಹಂಗ ಏನ್ ಒಡೇದ್ ಬೇಕಿಲ್ಲ ದ ಸೂಕ್ಷ್ಮಣಂಗಿತೆ ಅಂದ್ರೆ ಒಡಿ ಇಲ್ಲ ಅಂದ್ರೆ ಬಿಟ್ಟ ಹೋಗ್ಬ ಬಿಡ ಅಂದ್ಬ ಬಿಟ್ಟ ಗಾಡಿ ಪೂರ ತಿಲಿಕ್ ಹಾಕತಿ ನಮ್ಗೆ
ಬಿಟ್ಟೋ ಈ ಬಿಟ್ಟು ಅಮೇರತ ಅಪ್ಪತದ
ಹುಟ್ಟ ಹಯ್ಬ ಬಿಡು ಸಕು ಹ ಹೆಂಗಿ ಅಂದ್ರೆ ಹೊಡಿಲ್ಲ ಅಂದ್ರೆುಟ್ಟ ಹ್ಬಿಡು
ಹ್ಮ್ ಹ್ಮ್ ಹ್ಮ್
ತೆಲಿಕಾಪ್ರ ನಾಳೆನ ತರ್ತ್ನನ್ನ್ನೊಂದ ಗಾಡಿ ಅಂತ ಮನ್ಸ್ಯನ ಅನ್ಕೊಂಡ್ ಆಯ್ತು ನಿನ್ ನಿನ್ ಗಾಡಿ ನಿನ್ನತ್ಲೆ ಇರಲಿ ಅಂತ ಬಂದ್ಬಿಟ್ಟೆ ನಾನು
ಒನ್ಸಾರ ಒನ್ಸಾರ ನಂಗಗೆತ ಡೈಲಿ ಹಾವೋಗ ಬಾಗ
ನಡೆದಿರುತ್ತೆ ಅಂದ್ರಿ ಸರ್ ಪೂರಾ ನಮ ಈಗ ನಾವು ಆ ಹುಡುಗರಿಗೆ ಆರಾಮ್ ಆಗ್ಲ ಟೆ ನಾವ ಈಗ ಹಸ್ಪಿಟ್ಲ್ ಹಾಕಿವ ಈತ ಫೋನ್ ಅಚ್ಚಿ ಮೇಲೆ ಮೇಲೆ ಹಿಂಗ್ ಉಚ್ಚಿಚ್ಚ ಮಾತಾಡೋದು ಬಯದ ಮಾಡಕತ್ ಬಿಟ್ಟ ಮಂದ್ಯಾಗ ಸರಿ ಕಾಣಲಿಲ್ಲ ಮಗ ಈ ಅದಕ್ಕೆ ನಿಮಗೆ ಮೇಲೆ ಎಲ್ಲಪ್ಪಾ ಸುಶಿಂಗಟ್ಟಿ ಹೇಳಿ ಬಿಟ್ಟು ಬಂದ್ಬಟ್ಟವಿ ಕಡೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಏನ್ ಟೈಮ್ ಬರ್ತ್ತ
ನಮ್ ಮಾತಾಡಕ ಒಂದು ಟೈಮ್ ಬರ್ತದಂತ
ತಪ್ಪದ್ದು ರಾಶ ಉತಿ ಇದಾವಲ್ಲ ಬಿಟ್ಟ ತೊಗೋಣ ತಪ್ಪತ್
ಹ್ಮ್ ಹಂಗಂದ್ಬಿಟ್ ಟ್ಟೀಗ ರಾಷ್ ಹೊಡಿತಿ ಅಂದ್ರೆ ಪರ್ವಾಗಿಲ್ಲ ಬುಡಿ ದೊಡ್ಡವ್ರಾಗ್ ಹೇಳ್ಳಿ ಪರ್ವಾಗಿಲ್ಲ ಈಗ್ ನಾವಾರುನು ಒಂದ್ ಕೆಲವೊನ್ ಟೈಮ್ ಎಮರ್ಜೆನ್ಸಿ ಟೈಮ್ ಆದ್ಮೇಲ್ ಕೊಡಿಲೇಬೇಕಂತ ಗಾಡಿ ಪೂರ ಯಾರು ರ್ಯಾಶ್ ಹೊಡ್ಲಾರ್ದಂಗೆ ಇರಲ್ಲ ಕಲ್ತ್ ಮೇಲ
ಹ್ಮ್
ಹಂಗಂತ ಪೂರಾ ದರ್ನ್ನೇ ಹಿಡ್ಕಂಡೂ ಬೇಯ್ಯದು ಹಂಗ ಹಿಂಗ ಅನ್ನದು ಈ ಊರಾಗ ಮೊದ್ಲೆೇ ಜನ ಸರಿಗಿಲ್ಲ ಯಾರ್ಯಾರ್ ಏನೇನ್ ಹೇಳ್ಬಿಟ್ ಗಾಡಿ ಹಂಗ್ ಹೊಡಿತನ ಹಿಂಗ್ ಹೊಡಿತನ ಅಷ್ಟು ಸ್ಪೀಡ್ ನಾಗ ಇಲ್ಲಿ ಗಾಡಿ ಬಂತು ಇಷ್ ತು ಸ್ಪೀಡ್ನಾಗ್ ಇಲ್ಲಿ ಗಾಡಿ ಬಂತ್ ಅಂತ ಹೇಳ್ಯಾರ ಅನ ಸುದ್ದಿ ಕೇಳ್ದೆ ನಾನು
ಹ್ಮ್ ಹೇಳ್ತರ ಮತ್ ಕಾಮನ್ ಅದ
ಅದಕ್ಕೆ ಆ ಈದ್ ಈಗ ತನಗ ನಂಬಿಕೆ ಇದ್ರ ಆಯ್ ನಾನ್ ಹೆಂಗ ಹೊಡ್ದ್ರನ್ ಗಾಡಿಗೆ ಇನ್ನ ಅವ್ರಿಗೊಂದು ಒಂದು ಸ್ಕ್ರಾಚ್ ಷ್ಟೊಂದು ಡೆಂಟ್ ಮಾಡಿಲ್ಲ ಕಾರ್ ನಮ್ ಕೈಗ ಒಂದ ವರ್ಷ ಆಯ್ತ್ ಕೊಟ್ಟು
ಹ್ಮ್
ಗಾಡಿನ ಕರೆಕ್ಟ್ ಮೈಂಟೈನ್ ಇಟ್ ನಿಮ್ಮತ್ತ ಆತರನು ಹೋಗಿ ಹುಚ್ಚುಚ್ಚು ಮಾತಾಡ್ಬಿಟ್ಟೆ ಹಂಗಾಗಿ ನಿಮ್ಗಾ ನಿಮ್ ಅಂತ ಬಂದ್ಬಿಟ್ಟೆ ನಾನ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಯಾರ್ ನನ್ಗ್ ಪಾಪ ಬೇರೆ ಪರಿಚದವರು ಚೆನ್ನಾಗಿ ಓಡ್ಸ ತಾಂಡು ನೋಡಿಕ್ಕೆ ಪಗಾಡಾ ಅಂತ ಬುಟ್ ಬಂದ್ಬಿಟ್ಟೆ
ಹ್ಮ್ ಹ್ಮ್ ಹ್ಮ್
ನಾವೇ ದೂರ ಹೋಗದ್ ಪಾಡಲ್ಲ
ಏ ಎಲ್ಲಿ ತನ ಬಂದಾಗ ಮತ್ತೆ ದೂರ್ ಉಳಳ್ಕ ಪಾಡ
ಹಾ ಮತ್ತೆ ಅವ್ರ್ ಗಾಡಿ ಅವ್ರ್ ಇಷ್ಟ ಅವ್ರ್ ಸುತ್ಲಿ ಏನಾರ ಮಾಡಕರಿ ಸ್ಲೋ ಅನ ಓಡ್ಲಿ ಸ್ಪೀಡ್ ಅನ ಹೊಡಿಲಿ ಅಷ್
ಅವ್ರ್ ರೊಕ್ ಕೊಡ್ ತಂದಿರ್ತಾರೆ ಮತ್ತೆ ಅವ್ರಿಗ್ ಏನಾರ ಮಾಡ್ ಕೆಲಕ್ ನಮ್ಗೇನ್ ಅಣ ಕ್ರೇಟ್ಸ್ ಅದ
ಹಾ ಅದನ್ನು ಬರೋಬರಿ ಅದ ಅದಕ್ಕೆ ನಾವ್ ಏನ್ ಅಲ್ಲೆಲ್ಲ ಇಷ್ಟ ಹೇಳ ಕಾಯ್ದ್ ಬಿಟ್ಟದಲ್ಲ ಗಾಡಿ ಇವತ್ತೇ ಲಾಸ್ಟ್ ಗಾಡಿಮೆಂಟ್ ಇವತ್ತಿಗೆ ಮುಟ್ಟಿದ್ ಮುಟ್ಟದಿಲ್ಲ ಗಾಡಿ ಅಂತ ಹೇಳ್ ಬಂದ್ಬಿಟ್
ಹ್ಮ್
ಹ್ಮ್ ಅದಕ್ಕೆ ಮೊನ್ನೆ ನಮ್ ಚಿಕ್ಕಮ್ಮ ಮಗಂದ ಟಿ ಸಿ ಕಿತ್ಕೊ ಬರಕ್ ಹೋದ್ರೆ ನನಗ್ ಫೋನ್ ಹಚ್ಚಿಲ್ಲತ್ತ
ಹ್ಮ್ ಹ್ಮ್ ಹ್ಮ್ ಹ್ಮ್
ೊಂಡ ಪೂರ ವಿವಸಾಯ ಬಿಡ್ತನಗೆ
ಹ್ಮ್
ಈಗ ನಾಳೆ ಈಗ ಮತ್ತೆ ಕರ್ದ್ರ ನನಗ್ ಚಾನ್ಸ್ ಇರ್ತಗ ಅವ್ರನ್ನ ಕರ್ಕೊಂಡುೋಯ್ದಲ್ಲಪ್ಪ ಹೋಗ್ ನ ಬರದಲ್ಲ ಅಂತ
ಹ್ಮ್ ನಚ್ಫೋನಂದಕರಿ
ಹಾ ಹಚ್ಚ ಅವ್ರಿಗೆ ಹಚ್ಚಿದ್ದೆಲ್ಲ ಅವ್ರ ಹತ್ರ ಕರ್ಕೊಂಡ್ ಹೋಗ ಅಂತ ಅನಕ ಇರ್ತ
ನಿಂದೆವ ಬಿಡ ನಿಂದೆ ಅವಲ್ಲ ಮನೆ ಆಗಲಿ ನೀನ್ ಮಾಡಿದ್ರೆ ಚೈಂತಾನ ಕೆಲ್ಸ ಇರ್ತಾವ
ನಲ್ಲಿ ಏನ್ ಹತ್ತು ಸಾವಿರ ದುಡ್ಡು ನಾನು ಹಂಗ ಮಾಡಿದ್ರ ಇಲ್ಲಿದ್ದೆ ವರ್ಷಕ್ಕೆ ಎಂತ ಕಡೆಮ ಅ್ರ ನ ್ರಂದ ಐ ಲಕ್ಷ ಹಿಂದ ಕಟ್ ನು ಅದ ನನ ಕುಲ್ಲ ಕುಲ್ಲ
ನ ತಾ ಮತ್ತೀನಿ ಇಲ್ಲಿ ವ್ಯವಸಾಯದಾಗ ಅ ಅದ್ರೆ ಹೊಲ ಹಾಕ್ಕಣರಿ ಇ
ಹಾ ಮತ್ತೆನ ಹತ್ ಎಕರೆ ಹೊಲ ಅ ಈಗ ಹತ್ ಎಕರೆ ಹತ್ತಿ ಬೆಳದ ತಕೊಂಡು ನೆಕ್ಸ್ಟ್ ಉಳಕಿದ್ದೆಲ್ಲಾ ಸಜ್ಜಿ ಗೋಧಿ ಶೇಂಗ್ ಆಯ್ಕನ್ಯಪ್ಪ ಅಂದ್ರ ನನ್ ಕೈಡೇವ್ನ್ ಯಾವನಾನನ್ ಹೇಳ
ಆತದ
ಹೊಲ್ದ ಮನೆಗ್ ಇಂಜನ್ ಅ ಅಲ್ಲ ಅದ ನೀರ್ ಬಿಡೋದ ಅಂದೇ ಕೆಲ್ಸ
ಅಲ್ಲಾ ಏನ್ ಮಾಡಿದ್ರ ಅದ್ ಬಿಡು ಹೊಲ ಇದದ್ಮಾಗ ಅದೇನ
ಹ್ಮ್ ಅದಕ್ಕೆ ಸುಮ್ನೆ ಬೇಡ ನಮ್ದ ಹೊಲ ಮನೆ ನಡ್ಕೊಂಡಂಗನ ಆತದ ನಮ್ೂಊಗ್ ನ ಇದ್ದಂಗನ ಆತ ಅಂತ ಬಂದ್ಬಿಟ್ರಿ
ಹ ಆಯ್ತ್ ಮತ್ ಅದಏನಂತಾರ ಹೊಲಮ್ಮನಿ ಅದು ಬೊಬ್ರನಾದಂಗತ್ತ ರಬಿ ಬೆಳೆ ಹಾಕಿದ್ರರಿ ಹಿಂಗಾರ್ ಬೆಳೆ ಹಾಕಿದ್ರ ಬೆಳೆನ ಕುಡತಾವ ಅದು ಬೆಳೆ ಹಿಂಗ ಹಿಂಗಾರ ಬೆಳೆ ಎಲ್ಲು ಬರ ರ್ಚೆೆಗೆೋದ್ರನ ಮುಂಗಾರು ಬೆಳಗ್ ಖರ್ಚುಗೆ ಹೋದ್ರ ನಳಗ್ ಟ ಅ ಮುಂಗಾರ ಬೆಳದು ಮಾಲ್ ಮನ
ಮನೆಗ್ ಹಗ್ತದ ಹಂಗ ಆತದ ಅದಕ್ಕೆ ಏನೊ ಮಾಡ ಇಲ್ಲಪ್ಪ ಮನ್ನೆ ಅಂದ್ಲ ನಮ್